ಹಾ ಕೇಳ್ತ್ಸಿದ್ಯ.
ಹ ರಾಜು ಕೇಳಿಸತೈತೆ.
ಮತ್ತ ಏನಪಾ ಸಮಾಚಾರ ಎಲ್ಲಿ ಫೋನೇ ಮಾಡಿಲ್ಲ ಎಷ್ಟೋ ದಿವ್ಸ ಆಗೋಯ್ತು.
ಹೆ ಇಲ್ಲ ರಾಜು.
ಎಲ್ಲಾರಾ ಎಕ್ಸಾಮ್ ನಡೀತಿದ್ದ್ಯಾ ಅಂತನ.
ಹ್ಮ ಎಕ್ಸಾಮ್ಗೆ ಎಲ್ಲಿ ಓದಕೆ ಆಯ್ತಾ ಇಲ್ಲ ಎಕ್ಸಾಮ್ ನಡಿತೈತೆ. ಎಕ್ಸಾಮ್ ಅದ್ರು ಪಾಡಿಗೆ ಅದು ನೆಡಿತೈತೆ. ಸುಮ್ನೆ ಹಂಗೆ ಟೈಮ್ ಎಲ್ಲಾ ಸಮಯ ಎಲ್ಲ ಹಂಗೆ ಕಳೆದೋಯ್ತದೆ ಅನ್ಕೋ.
ಈಗ ಹಂಗೆ ಈಗ ಈಗ ಫೋನ್ ಮಾಡ್ತಾರೆ ಯಾರೋ ಒಬ್ರು. ಮಾತಾಡ್ತಾ ಮಾತಾಡ್ತಾನೆ ಅರ್ಧ ಕಾಲ ಕಳದಬಿಟ್ಟಿರ್ಡ್ತೀನಿ.
ಹ್ಮ್
ಹಂಗೆ.
ಮತ್ತೆ ಇದು ಏನಾಯ್ತು ನಿಮ್ಮ ಮನೆ ಕಥೆ ಇದು ವಿಷ್ಯ. ಎಲ್ಲ ಆಯ್ತಾ ಮಾರಾಟ ಅವು ಆಯ್ತಾ ಎಲ್ಲ.
ಹೂ ಎಲ್ಲಾ ಮಾರಯ್ತು ರಾಜು ಅದೇ ಅವ್ರ ಇನ್ನೂ ಇದ್ ಕೊಟ್ಟಿಲ್ಲ.
ಏನ್ ಕೊಟ್ಟಿಲ್ಲ.
ಕ್ಯಾಶು ಲೋನ್ ಮಾಡ್ಸೋಕ್ ಓಡಾಡ್ತವ್ರೆ ಲೋನ್ ಬೇರೆ ಆಯ್ತ ಇಲ್ಲ ಅವ್ರಿಗೆ.
ಹೌದಾ ಹ್ಮ್.
ಹ್ಮ ಅವಕ್ಕಂದು ಎಲ್ಲರತ್ರ ಒಬ್ಬೊಬ್ರ ಹತ್ರ ಒಂದೊಂದ್ ಸ್ಯಾಲ್ರಿ ಅಂತ ಹೇಳವ್ರಂತೆ.
ಹೌದಾ ಈಗ ಕರೆಕ್ಟೇ ನಿಂಗ ಗೊತ್ತಾಯ್ತಾ ಎಷ್ಟು ಅವರ್ದು. ತಿಂಗಳ ಸಾಲ್ರಿ ಅಂತ ಹೌದಾ.
ಹೌದು. ಹ ಈಗ ನಮ್ಮ ಹತ್ರ ಎಷ್ಟು ಎಪ್ಪತ್ ಎಂಬತ್ ಸಾವಿರ ಅಂತನೋ ಹೇಳವ್ರೆ.
ಹ್ಮ
ಬೇರೆಯವ್ರತ್ರ ಮೂವತ್ ಸಾವಿರ ಅಂತ ಹೇಳವ್ರೆ ಇನ್ನೊಬ್ರ ಹತ್ರ ಐವತ್ ಸಾವಿರ ಅಂತ ಹೇಳವ್ರೆ.
ಹ್ಮ್ ಹ್ಮ್
ಈಗ ಎಂಬತ್ ಸಾವಿರ ಅಂದ್ರೆ ಐವತ್ ಲಕ್ಷ ಆಗಲ್ವೇನೊ. ಲೋನ್ ಆಗಲ್ವ ಐವತ್ ಲಕ್ಷ. ಎಂಬತ್ತು ಸಾವಿರ ಸಂಬಳಿಕೆ ತಿಂಗಳಿಗೆ ಎಂಬತ್ತು ಸಾವಿರ.
ಆಗಲ್ಲ ಇವ ಎಷ್ಟಾಗುತ್ತೆ ಗೊತ್ತಾ ಆದ್ರೆ ಒಂದು ಮೂವತ್ತು ಲಕ್ಷ ಆಗುತ್ತೆ.
ಹೇ
ಹ್ಮ್ ಹೌದು ಅದು ಮೂವತ ಲಕ್ಷ ಮೂವತ್ತೈದು ಲಕ್ಷ ಆಗುತ್ತೆ ಅರ್ದ ಆಗುತ್ತೆ ಈಗ ನೀನು ಅರವತ್ತುಲಕ್ಷ ಅನ್ಕೋ ನಿಂದು ಈಗ ಅರವತ್ತು ಲಕ್ಷದಲ್ಲಿ ಮೂವತ್ತು ಲಕ್ಷ ಅರ್ಧ ಆಗುತ್ತೆ ಇಲ್ಲ ಸೆವೆಂಟಿಫೈವ್ ಪರ್ಸೆಂಟ್ ಆಗುತ್ತೆ ಅವ್ರು ನೋಡ್ಕೋಬೇಕು ಆತರ
ಲೋ ಅದೇ ಅವರು ಲೋ ಆಗುತ್ತೆ ರಾಜು
ಹ್ಮ
ಐವತ್ತು ಸಾವಿರ ಅರವತ್ತು ಸಾವಿರ ಇದ್ರೆ ಐವತ್ತು ಲಕ್ಷ ಲೋನ್ ಕೊಡ್ತಾರೆ.
ಹೌದು ಇದು ಆ ಸ್ಯಾಲ್ರಿ ರೀಸಿಪ್ಟ ಇರುತ್ತೆ ನೋಡು.
ಹ್ಮ ಅದೆಲ್ಲಾ ಕೊಡ್ಬೇಕು. ಅವ್ರ ಅದೆಲ್ಲ ಕೊಟ್ಟ್ಮೇಲೆ ರಿಜೆಕ್ಟ ಆಯ್ತಂತೆ ಅವ್ರಿಗೆ
ಹೌದಾ
ಹ್ಮ
ಆದ್ರೇನು ಇದೇ ಸಮಸ್ಯೆ ಅವ್ರು ನೋಡ್ಕೋಬೇಕು.
ಏನೋ ಅದೇನು ಕಥೇನೋ ರಾಜು ಅವರದಂತು
ಅವ್ರ್ದನೋ ಸಮಸ್ಯೆ ಇರುತ್ತೆ ಎಲ್ಲ ಬಗೆಹರಿಸಿ. ನೋಡ್ಕೊಬೇಕು ಅವರು.
ಏ ಅವತ ಎಷ್ಟು ದಿವಸ ಸ್ವಲ್ಪ ಪರೀಕ್ಷ ಆದ್ಮೇಲೆ ಇದಾಗುತ್ತಲ ಈಗ.
ಹೌದ
ಈಗ ಆಕಸ್ಮಾತ ಅವ ಕೊಡೋದು ಡಿಲೇ ಮಾಡ್ತಾ ಇದ್ರೆ.
ಹಾ
ನಮ್ದು ಅಲ್ಲಿ ಡಿಲೇ ಆಗಲ್ವಾ ಈಗ ನಾವು ಖಾಲಿ ಮಾಡೋದು ಡಿಲೇ ನಾವ್ ಅಲ್ಲಿ ಹುಡುಕ್ಬೇಕು ನಾವ್ ಅಲ್ಲಿ ಮನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಬೇಕು.
ಹೌದು
ಅವೆಲ್ಲಾ ಡಿಲೇ ಆಗ್ತಾ ಇರುತ್ತೆ.
ಹ್ಮ
ಅದಕ್ಕೋಸ್ಕರ ಅವರು ಸ್ವಲ್ಪ ಬೇಗ ಕೊಟ್ರೆ.
ನೀವ್ ಹೇಳಿ ಆವಾಗವಾಗ ಹೇಳ್ತಾ ಇರಿ ಸ್ವಲ್ಪ ಆದಷ್ಟು ಬೇಗ ನೋಡಿ ಕೊಡಿ. ಲೋನ್ ಮಾಡ್ಸಿ ಮಾತಾಡ್ರಿ ನೀವುನು ಹಾ.
ಅದೇ ಏನಂತಾರೆ ಅವರು ಅಂದ್ರೆ ಅದೇ ಲೋನ್ ಆಗ್ತಾ ಇಲ್ಲ ಸ್ಯಾಂಕ್ಷನ್ ಆಗ್ತಾ ಇಲ್ಲ.
ಹ್ಮ ಈಗ ನಮ್ಮ ಬಾವನಗೆ ಏನಾರು ಕೊಟ್ಟಿದ್ರೆ ಇಷ್ಟೊತ್ಕಲ್ಲ ಲೋನ್ ಎಲ್ಲ ಆಗಿ ಸ್ಯಾಂಕ್ಷನ್ ಆಗಿ ಎಲ್ಲ ತಗೋಬಿಟ್ಟಿರೋರು.
ಅಂದ್ರೆ ಕ್ಯಾಶ್ ಬೇಕಿತ್ತು. ತಲ್ಲ ರಾಜು
ಅದೇ ಕ್ಯಾಶ್ ಇಂದಾನೇ ಬೇಡ ಅಂದಬಿಟ್ಟರು ಅದಕ್ಕೆ ನಾವು ಸುಮ್ಮನೆ ಆಗ್ಬಿಟ್ರಿ. ಎಲ್ಲ ಚೆಕ ಕೊಡ್ತೀನಿ ಅಂದ್ರಲ್ಲ ಅದಿಕ್ಕೆ
ಕ್ಯಾಶ್ ಕೊಟ್ಟವ್ರೇ ಅವರು
ಹ್ಮ್ ಹ್ಮ್
ಏನಿಲ್ಲ ಇರೋಬ್ಬರ ಒಡವೆ ಅದು ಇದು ಎಲ್ಲಾ ಮಾರಿ ಅದು ಏನಾರ ಸ್ವಲ್ಪ ಸಾಲ ಗೀಲ ಮಾಡಿ ಒಂದ್ ಏನ ಅಡ್ಜಸ್ಟ್ ಮಾಡ ಕೊಟ್ಬಿಡ್ಬೋದಿತ್ತು. ನು ಸು ಅದೇ ಹೇಳಿದ್ದಿದ್ದಲ್ವಾ ಹಾ ಅಕ್ಕನು.
ಹಾ ಒಡವೆ ಗಿಡವೆ ಎಲ್ಲ ಮಾರ್ಬೇಕು ಹಣ ಅಂತ ಅದಕ್ಕೆನೆ. ಒಡವೆ ಎಲ್ಲ ಮಾರಾದ್ರೆ ಒಡವೆ ಮಾರದ್ರೆ ತೊಗೊಳಕ ಆಗಲ ರಾಜು.
ಆಗುತ್ತೆ ಏಂತಕಾಗಲ್ಲ.
ತಿರ್ಗಿ ಈಗ ಈಗೆಷ್ಟ್ ಈಗ್ಲೇ ಜಾಸ್ತಿ ಆಗೈತೆ ರೇಟ್
ಹ್ಮ ಹ್ಮ್
ಹ್ಮ್
ಅಂದ್ರೆ ಮುಂದಕ್ ತಗೋಣಕ್ ಆಗಲ್ಲ ಅಂತಿದ್ಯಾ ಒಡವೆ ಹ್ಮ.
ಹ್ಮ ಮುಂದಕ್ಕ್ ಈಗ್ ತಿರ್ಗ ಈಗ್ ನೀ ಮಾರ್ಬಿಟ್ರುನು ತೊಳಕಾಲ. ಅದಕ್ಕೇನೆ ಏನಂದ್ರು ಅಂದ್ರೆ
ಹ್ಮ್
ಇದ್ ಮಾಡುದ್ರು ಹ್ಮ್.
ಸುಮ್ನೆ ಅವ್ರಲ್ಲ ನಿಮ್ಮ್ ಅಕ್ಕನು ಮಾರ್ ಮಾರ್ಬಿಟ್ಟು ಕೊಡ್ತೀನಿ ಅಂತ ಹೇಳಿಲ್ಲಾ.
ಹ್ಮ್
ಮಾರ್ಬೇಕಾಗುತ್ತೆ ಅಂತ ಹೇಳುದ್ರು.
ತ್ತೆ ಹೌದು ನಿಮ್ ಕ್ಯಾಶ್ ಬೇಕು ಅಂದ್ರೆ ಮಾರ್ಬಟ್ಟ ಎ ಇದ್ ಮ ಇದ್ ತಗೋಬೇಕ ಅಂದ್ರೆ ಈಗ ಮಾರ್ಬುಟ್ಟೆ ತಗೋಬೇಕು ಇಲ್ಲಾಂದ್ರೆ ಆಗಲ್ಲ.
ಒಂದ್ಸತಿ ಒಡವೆ ಮಾರುದ್ರೆ ತಿರ್ಗಾಸನ್ ತೊಗೊಳಕ್ ತುಂಬಾ ಕಷ್ಟ ಕಣೋ. ತಿರ್ಗಾ ವಾಪಸ್ ತೋತೀನಿ ಅಂದ ಎಷ್ಟ ಆಗೈತ ಹದ್ನೈದು ಸಾವಿರ ಆಗೈತೆ. ಹ್ಮ್ ಈಗ ಹದ್ನೈದು ಸಾವಿರ ಆಗೈತೆ ಇನ್ನು ಮುಂದೆ ಎಷ್ಟುಷ್ಟ ಯತಾ ಇರ್ಬೋದು ನೀವ್ ತಗೊಂಡಿರೋದು ಎಷ್ಟ್ ಲ ಎಷ್ಟ್ ಲಕ್ಷಕ್ಕೆ. ಈಗ ಅಕಸ್ಮಾತ್ ಅವಾಗ ತಗೊಂಡಿರೋದು ಒಂದ್ ಲಕ್ಷಕ್ಕೇ ಅನ್ನೂ ನೀ ಮಾಡ್ತೀನಿ ಅಂದ್ರೆ ಎಷ್ಟು ಕೊಡ್
ಯಸ್ವತ್ತ ಅವಾಗ ಗ್ರಾಮ್ಗೆ ಮೂರ್ವರ ಸಾವರ ಏನೋ ಇತ್ತು ತಗೋಬೇಕಾರೆ ನಾವು.
ನೆ ಹೇಳಿದ್ದು.
ಹ್ಮ್ ಈಗ ದ ಐದರಷ್ಟು ಐದರಷ್ಟ ಅಲ್ಲ ಏಳರಷ್ಟು ಆಗೈ
ಇನ್ನೂ ಜಾಸ್ತಿ ಆಬುಟೈತೆ ರಾಜು. ಎ ಮಾಡಕೋ ಅದಕ್ಕೋಸ್ಕರನೇ ನಾವೇನ್ ಮಾಡದೋ ಬ್ಯಾಡ ಟೂ ಸುಮ್ಮನೆ ಆದೆ.
ಹ್ಮ್
ಸುಮ್ಮ್ನೆ ಒಡವೆಲ್ಲ ಮಾಡ್ಸುರೆ ಪಾಪ ಅವ ಇನ್ನೊಂದ್ಸತಿ ಅವ್ರಿಗುನು ಬೈಕೋತಾರಬ್ಬಾ. ಇವ್ರಿಂದ ಮಾಡ ಮಾಡ್ಸಕು ಮಾಡ್ಸ್ಕೊಳಕೆ ಆಯ್ತಾ ಇಲ್ಲ ಅನ್ನೋ ತರ. ಹಂಗಾದ್ರೆ ಸುಮ್ಮನೆದಾಯತದೆ.
ತಾವರೆ ಅದೇ ನೋಡ್ತಾರ ನೀನು ನಿಂಗೆ ಏನರ ಗೊತ್ತ ತ್ತಾದ್ರೆ ಹೇಳು ಕವಿ ಕವಿ
ಹ್ಮ್
ಹಲೋ ಕೇಳಸ್ತೈತಾ ಮಾತಾಡದು.
ಇ ಇಲ್ಲಾ ರಾಜೂ ನಾನ್ ಮಾತಾಡ್ತ ಇರೋದ್ ನಂಗೆ ಕೇಳ್ಸತೈತ್ ತಿರಗ.
ಇವಾಗ
ಹ್ಮ್ ಇವಾಗ ಕೆೇಳಸ್ತೈತೇಳು.
ಏಂಗ ಗೊತ್ತಾ ಇವಾಗ ನೋಡ್ತವ್ರೆ ತರ್ಟಿ ಫೋರಟಿ ಆತರಾನೇ ನೋಡ್ತವ್ರೆ. ಈಗ ಕವಿ ಕಲೆ ಹೊಟ್ಟ ಏನಾರ ಗೊ ಗೊತ್ತಾದ್ರೆ ನಿನ್ಗೆ, ಯಾವುದಾದರೂ, ಮಾರಾಟಕ್ಕಿದ್ರೆ! ಸೇಲ್ಗಿದ್ರೆ ನೋಡು? .. ಹೇ, ಪಾ, ಟಕ್ ಅಂತ ಹೇಳು? ...
ಹೇ ಅವತ್ತು ನೀ ಹೇಳಿ, ಹೇಳಿ, ಹೇಳ್ತೀನಿ! ಅಕಸ್ಮಾತ್! ಯಾರಾರು, ಒಬ್ರು, ಸೇಲ್ ಇಕ್ಕವ್ರೆ ಮನೆ? ...
ಹ್ಮ್, ಮನೆ ಸಮೇತನೂ ಸರಿ ಸೈಟ್ ಇದ್ರುನು ಸರಿ. ...
ಅದೇ, ಮನೆ. .. ಮನೆ, ಸಮೇತ ಏನಾದ್ರು ಇದ್ರೆ! ಹೇಳ್ತೀನಿ, ಬರೆ ಸೈಟ್, ಇದ್ರು ಹೇಳ್ತೀನಿ? ... ..
ಇದು, ಶಶಾಂಕ್ ಅವ್ರ್ದು! ಇಪ್ಪತ್ತೈದ್, ಲಕ್ಷ ಕೊಟ್ಬಿಟ್ಟು, ಇದ್ ಮಾಡ್ಕೊಂಡ್ಬಿಟ್ರು? ... ಅಡ್ವಾನ್ಸ್, ಕೊಟ್ಟವ್ರೆ! ಇನ್ನ, ಅದು, ಲೋನ್ ಆದ್ರೆ? ...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
ಅಲ್ಲೋ? ..
ಬಾರಿ, ಇಪ್ಪತ್ತೈದು ಲಕ್ಷಕ್ಕೆನಾ? ..
ಇನ್ನ, ಕೊಟ್ಟವ್ರೆ ಕೊಡ್ಬೇಕು! ಇಪ್ಪತ್ತುಯೈಧು ಲಕ್ಷ ಲಕ್ಷ, ಕೊಟ್ಬಿಟ್ಟು ಅಡ್ವಾನ್ಸ. .. ಇದ್, ಮಾಡ್ಕೊಂಡವ್ರೆ! ಇನ್ನ, ಲೋನ್ ಎಲ್ಲಾ ಆದ್ಮೇಲೆ, ರಿಜಿಸ್ಟ್ರೇಷನ್? ..
ಹೂ. ..
ಆಂಧ್ರಳ್ಳಿ, ರಾಘವೇಂದ್ರ ನಗರ. .. ನಾನುಸೆರೈ. ..
ಹ್ಮ್, ಚೈಕು. ..
ಚೆನ್ನಾಗೆ ಐತೆ? ..
ಅಂದ್ರೆ, ಈ, ಪೇಜ್, ಅಂದ್ರೆ, ಟೋಟಲ್ ಎಷ್ಟು ಲಕ್ಷ? ...
ಟೋಟಲ್, ತೊಂಬತ್ತೈದುವರೆ, ತೊಂಬತ್ ಲಕ್ಷ ತೊಂಬತ್ತೈದು, ಲಕ್ಷ, ಐವತ್ ಸಾವಿರ? ...
ಓಹ, ಬಿಲ್ಡಿಂಗ್ ಸಮೇತ, ಬಿಲ್ಡಿಂಗ್ ಸೈಟು ಎರಡು, ಸೇರಿ? ..
ಎರಡು, ಸೇರಿ ಹೌದು? ...
ಒಂದ್, ಕೋಟಿಯನ್ನು! ...
ಒಂದ್, ಕೋಟಿ ಆಗುತ್ತೆ? ಎಲ್ಲಾ ನೀವು ರಿಜಿಸ್ಟ್ರೇಷನ್, ಎಲ್ಲ ಮಾಡಸ್ಕೊಬೇಕು, ಅಂದ್ರೆ. ... ಒಂದು, ಒಂದು, ಕೋಟಿ, ಆಗುತ್ತೆ ಕರೆಕ್ಟ್? ... ಹ, ಎರಡು ಫ್ಲೋರ್. ... ಗ್ರೌಂಡು, ಫಸ್ಟ್, ಸೆಕೆಂಡು, ಅದು, ಮ, ಮಾಡಿ. ...
ಹ್ಮ್, ರಾಜು ಅದೇ ಈಗ ನಾವು ಮನೆ ಕಟ್ಸಕ್ಕೆ, ಒಂದೊಂದಾಗಿ, ಸ್ಟಾರ್ಟ್ ಮಾಡಿದರೆ. ..
ಹೂ. ..
ಎಷ್ಟಾಗುತ್ತೋ, ಏನ್ ಖರ್ಚಾಗುತ್ತೋಂದು? ..
ಹೌದ, ನೀವು, ಒಂದು, ಫ್ಲೋರ್ ಕಟ್ತೀರಾ! ಅಂದ್ರೆ ಆ. .. ಎಷ್ಟು, ಒಂದು, ಮೂವತ್ತಲಿ, ಮೂವತ್ತರಿಂದ ನಲ್ವತ್ ಲಕ್ಷ ನಲ್ವತ್ ಲಕ್ಷ ಆಗುತ್ತೆ ಒಳಗಡೆ? ... ಹೂ, ಚೆನ್ನಾಗಿ, ಚೆನ್ನಾಗಿ, ಕಟ್ಟಿಸುತ್ತೀರಾ, ಅಂದ್ರೆ. ...
ಚೆನ್ನಾಗಿ ಕಟಸ್ತಾಯಿದೀವಿ, ಹೆಂಗುಹೆಂಗೊ ಕೊಡ್ಸಕಾಗುತ್ತಾ? ..
ಹ್ಮ್, ಹ್ಮ್, ಹ್ಮ್. ...
ಚೆನ್ನಾಗಿ. ....
ಆದರೆ ನೀವು ಎಲ್ಲಾ, ಡಿಸೈನ್ ಇಂಟೀರಿಯರ್ ಡಿಸೈನ್, ಇಂಟೀರಿಯರ್. .... ರೂಮ್ ಎಲ್ಲ ಅಟ್ಯಾಕ್ಷನ್, ಆಗಿ, ಇರಕ್ಕಾಗಿ. .. ಅಟ್ಟಿ, ಅದೇ ಒಳ್ಳೊಳ್ಳೆ! ಚೆನ್ನಾಗಿರೋದು, ಕಟ್ಟಿಸ್ತೀವಿ, ಎಲ್ಲಾ, ಮಾಡಿಸ್ತೀವಿ, ಅಂದ್ರೆ ಜಾಸ್ತಿ ಆಗುತ್ತೆ? ... ಇಲ್ಲ ಮೀಡಿಯ್ ಆಗೀ, ಮಾಡ್ತೀನಿ ಎಲ್ಲಾ ಮಾಡ್ತೀನಿ! ಅಂದ್ರೆ ಮೂವತ್ ಲಕ್ಷ ಒಳಗಡೆ, ಹಾಗಿಬಿಡುತೇ. ...
ಗ್ರಾಂಡ್ ಆಗಿ ಎಲ್ಲಾ, ಮಾಡಲ್ಲ ರಾಜು ಮೀಡಿಯಂ ಆಗಿ, ಎಷ್ಟು ಬೇಕಷ್ಟು, ಮಾಡ್ಕೊಂತೀವಿ ಅಷ್ಟೇ? ...
ಅದೇ, ಗ್ರೌಂಡ್ ಫಸ್ಟ್ಗೆ. .. ಆಗುತ್ತೆ ಒಂದು, ನಲ್ವತ್ ಲಕ್ಷ, ಅತ್ತು, ಹತ್ರ ಆಗ್ಬಿಡುತ್ತೆ, ಒಂದು ...
ಏನ್, ಫಸ್ಟ್ ಫ್ಲೋರ್, ಗ್ರೌಂಡ್, ಫ್ಲೋರಗ. ...
ಹ ಆಗಲ ಸೈಟ.
ಟ್ವೆಂಟಿ ಫೋರ್ಟಿ.
ಟ್ವೆಂಟಿ ಫಾರ್ಟಿನಾ ಟ್ವೆಂಟಿ ಫಾರ್ಟಿ ಅಂದ್ರೆ ಆಗುತ್ತೆ ಮೂವತ್ತೈದು ಗಂಟಾ ದ ಮೂವೈ ಹೋಗುತ್ತ. ನೋಡು ಒಕ್ಕಾ.
ನಿಮ್ದ ಎಷ್ಟು.
ನಮ್ದು ಫಿಫ್ಟೀನ್ ಬೈ ಫೋರಟಿ.
ಫಿಫ್ಟೀನ್ ಬೈ ಫೋರ್ಟನ್. ಹಂಗ ನಿಮ್ಮ ಮನೆಗಿಂತ ಅದು ಆಗ್ಲ ಆಯ್ತಾ ನಮ್ದು.
ನಿಮ್ದು ಜಾಸ್ತಿ ಐತೆ ನಮ್ದು ಆರ್ನೂರು ಸ್ಕ್ವೇರ್ ಫೀಟ್.
ಅಯ್ ನನ್ ಗೊತ್ತ.
ನಿಮ್ದು ಯೂ ಎಷ್ಟು ಗೊತ್ತಾ ಏಳ್ನೂರ್ ಸ್ಕ್ವೇರ್ ಫೀಟ್ ಅನ್ಕೊಂತೀನಿ ನಿಮ್ದು. ಒಂದ ನೂರ್ ಸ್ಕವರ್ ಫುಟ್ ಜಾಸ್ತಿ ನಿಮ್ಮದು.
ಹಂಗಾರೆನ್ನು ಚೆನ್ನಾಗಿ ಕಟ್ಟಿಸಬೋದು.
ಚೆನ್ನಾಗ ಕಟ್ಸಬೋದು ಅಗ್ಲ ಜಾಗ ವೇಸ್ಟ್ ಮಾಡಕ್ ಹೇಳ್ಬೇಡರಿ ಸುಮ್ನೆ ಜಾಗ ವೇಸ್ಟ್ ಮಾಡ್ತಾರೆ.
ಇಪ್ಪತ್ತೆರಡು ಇಪ್ಪತ್ತೆರಡು ಮೂವತ್ತ ಇರೋದು.
ನಿಮ್ಮದಾ.
ಹು
ಹಂಗಾದ್ರೆ ಆರ್ನೂರಾ ಐವತ್ ಸ್ಕ್ವೇರ್ ಫೀಟ್.
ಹು
ಹು ಅಲ್ಲೆ ನಾವು ಚೆನ್ನಾಗಿ ಕಡಸ್ಬೋದು.
ಇಪ್ಪತ್ತೆರಡು ಹ ಇಪ್ಪತ್ ಮೂವತ್ತು ಅನ್ಕೋ.
ಕೇಳು ಒಂದ್ಸಲಿ ಮನೇಲಿ ಹೆಂಗೆ ಅಂತ ಕರೆಕ್ಟ್ ಆಗ ನೀನ್ ಕನ್ಫ್ಯೂಸ್ ಆಗ್ತಿದಯಾ.
ಹು ಏನಿಲ್ಲ ರಾಜು ಹಂಗೆನೆಲ್ಲಾ ಏನಿಲ್ಲ.
ಅವತ್ ಹೇಳಿದೆ ಮೂವತ್ತು ನಲ್ವತ್ತು ತೊಗೊಂತ್ತಿದ್ದೆ.
ಐ ಭೈ ಮೂತ್ತು ಇತ್ತು ನಲ್ವತ್ತಲ್ಲ ಇಪ್ಪತ್ತೆರಡು ಎಷ್ಟೋ ಜಾಸ್ತಿ ರಐತಿ ಇಪ್ಪತ್ತೆರಡು ಐತ ಇ ಇಪ್ಪತ್ತೆರಡುಕ್ಕಿಂತ ಜಾಸ್ತಿ. ತಗೋಂತಿದ್ದೆ.
ಹೌದಾ.
ಹು.
ರೆಡಿ ಕಿಶ್ ಹಂಗ ಆದ್ರೆ ಬಿಡು ಆಮೇಲ್ ಮಾಡ್ತನ್ ನಾನು ಆ ಇಷ್ಟೊ ತಗೊಂಡಿ. ಎರಡ್ ಎರಡು ಕಾಲುಗುನು ಒಂದ ಹತ್ತು ನಿಮಿಷ ಗ್ಯಾಪ್ ಬಿಟ್ಟಟ್ಬಿಟ್ಟು ಆಮೇಲೆ ಮಾಡತೀ.
ಈಗ ಮಾ ಹತ್ತ ನಿಮಿಷ ಆದ್ಮೇಲೆ ಮಾಡ ನಾನೇ ಮಾಡ್ತೀನಿ.
ಇಲ್ಲಾಂದ್ರೆ ಈಗ್ಲೇ ಮೂರ್ ಕಾಲ್ ಮಾಡ್ಬಿಡ. ಬೇಡವ್ವಾ.
ಒಂದ ನಿಮಿಷ ಬಿಟ್ಕೊಂಡು ನಾನೇ ಫೋನ್ ಮಾಡ್ತೀನ್ ಬಿಡು
ಹು ಮತ್ತ ಎಷ್ಟು ಗಂಟೆ ಗೊತ್ತಾ ಈಗ ಟೈಮು ಮೂರ್ ಗಂಟ ಗಂಟೆಗೆ ಮಾಡ್ಬಿಡ ಒಂದೇ ಸಲಿ ಇಲ್ಲ ಹತ್ತು ನಿಮಿಷ ಬಿಟ್ಟ ಮಾಡೋ ಒಂದ್. ತಡಿ ನೋಡನ ಏನರ ಇದ್ರೆ ಫ್ರೀ ಆಗಿ ಮಾಡ
ಈಗ ಈಗ ಎರಡ್ ಕಾಲ್ ಮಾತಾಡ್ಬಿಟ್ಟು ತಿರ್ಗಾ ಆಮೇಲೆ ಮೂರ್ ಗಂಟೆಗೆ ಇನ್ನೊಂದ ಎರಡ್ ಕಾಲ್ ಮಾಡ್ತಿ.
ಹು ಅದೇಅವು. ಬ್ರೇಕ್ ಬಿಟ್ಟ ಬ್ರೇಕ್ ಬಿಟ್ಟು ಮಾಡಣ ಸ್ವಲ್ಪ ಸ್ವಲ್ಪಾದ್ಮೇಲೆ ಮಾಡಣ.
ಇನ್ನೊಂದ ಇದನ್ನೇ ಮಾಡದು ಯ ರಾಜು ಹೇಳದ್ ಮತ್ತೆ ಇದ್ ಬಂದ ಐತೆ ನಮ್ಗೆ
ಏನು
ಅದೇ ಬರಿಯದು.
ಏನು
ಬರಿಯೋದು ಬರಿಯೋದು
ಏನ್ ಬರಿಯೋದು
ಇ ಮಾಡೋದು ಟೈಪ್ ಮಾಡೋದು
ಹ್ಮ್
ಹ್ಮ್ ಅಲೋ ಅದ್ ಹೆಂಗ ಹೆಂಗ ಕೊಟ್ಟೋರು ಗೊತ್ತಾ ನನ್ಗೆ
ಹ್ಮ್
ಅಲ್ಲಿ ಅಲ್ಲಿ ಇರುತ್ತಲಾ ಹಲೋ ನಾನು ಟೈಪ್ ಮಾಡ್ಬೇಕು
ಹೌದಾ ಹ್ಮ ಹ್ಮ
ಸಕತ್ ಕಷ್ಟ ಅವಿ ಏನೇನೋ ಅವ್ ಮಾತಾಡ್ತಾರು ಕಷ್ಟ ಕಷ್ಟವಾಗಿಲ್ಲಾ ಮಾತಾಡ ಅದನ್ನ ಟೈಪ್ ಮಾಡಬೇಕ
ಹ್ಮ್ ನೋಡು ಆದಷ್ಟು ಟ್ರೈ ಮಾಡು
ಮಾಡ್ತೀನಿ ಮಾಡ್ತೀನಿ ಹ್ಮ್ ಸರಿ